ಹಾಕ ಹ್ಮ್ ಆರಾಮದವು ಚೇನಲ್ಲ ನನ್ ಕೊತ ಊಟ ಆಯ್ತ ನೋಡಿನಿ ಹೋಳ್ಗಿ ಪಾಪಡ ಯರು ಕೊಟ್ಟದ್ರ ಹ್ಮ್ ಬರಿಬೇಕು ನೋಡಿ
ಬರಿಬೇಕಾ ಎಕ್ಸಾಮ್ ಅವ ಏನ
ಹ್ಮ್ ತಿಂದ ಅದ
ಹ್ಮ್
ಪ್ಪತ್ತೈವತ್ತ ರ
ಗೌಡ
ಹಕ
ಮನೆ ಅತ್ತಿಗೆ ಎಣ್ಣೆ ಮಾಡಿದ್ರಲ್ಲ ಅದು ಯಾ
ಹ ನ ಹೊಡದ್ರವ ಇನ್ಸೆಕ್ಟ್ಸೈಡ್ ಸ್ಪ್ರೇ ಮಾಡಿದ್ರ ಹುಳ ಬಾಳ ಆಗಿದ್ವಾ
ಹಾ
ಇನ್ ಸೈಡ್ ಸೈಡ್ ಬ
ಈಗ ನೀವ್ ಅಗ್ರಿಕಲ್ಚರ್ ಮಾಡ್ರಿ ಅಲ್ಲಾ
ಹ್ಮ್ ಕೇತೀರಾ ಹ್ಮ್ ಹವು ವೆರೈಟೀಸ್್ ಇರ್ತಾವ
ಹ್ಮ್
ಮರ ರೆಜಿಸ್ಟಾಂಟ್ ವೆರೈಟಿ ಇರ್ತವ ಅಂದ್ರೆ ಈ ಉಳಕ ಇದು ರೆಜಿಸ್ಟಂಟ್ ಇರ್ತ ಅಂತ ಅದಕ್ ಬರಲ್ಲ ಆಿ ಅವ ವೆರೈಟಿ ಹಚ್ಚಿದ್ರ ಹಂಗ್ರೀ ಪಾವ
ಹ್ಮ್ ಹ್ಮ್ ಈಗ ಹೆಂಗ ನಾವ್ ಅಡ್ಗೆ ಮಾಡ್ಬೇಕ್ರ ಒಂದ
ಹ್ಮ ಹಾ ಅಂದ್ರ ಈಗ ಒಂದ್ ಯಾವ್ದನ ಈ ಸದ ರೋಗ್ ಬರ್ತದ ಅಂತಕೊ ಒಂದ ಈ ತಾಮ್ರ ರೋಗ ಬರ್ತಂತ ಅದು ಬರ್ಲಾರಂತ ಬೇಜಾರ ಪಂದ್ರ ಸ
ಆ ತರವಲ್ಲಂತ ಬೀಜ ತೊಂದತದು
ಮತ್ತ ನಿಮಂಬಲ್ಲಿ ನೀರಾವರಿ ಇತ್ತಂದ್ರ ನೀರಾವರಿ ಇರ್ಲಿಕ್ಕಂದ್ರ ನೀ ಅದು ಒಣಭೂಮಿ ತಡುವಂತ ಬೀಜಾರ್ ತಂದತು
ಹ್ಮ್
ಹ ಮರ ತಡಿತಾವ ಒಂದ್ ಮಳೆ ಬರ್ಲಿಕ್ಕ ಅಂತ ತಡಿತಾವ
ಒಂದ್ಟ್ ಮಾಡಿ ಬರ್ಲಿಕ್ ಅಂದ್ರೆ ವರ್ಷ ಒಳದ ಅದ ಒಂದೇ ಬೆಳ್ಕೊತ ಹ್ಬಬೇಕ ಏನ್ ಮತ್ತತ್ ಬೇರೆ ಬೇರೆ ವೆರೈಟಿ
ಬೇರೆ ಬೇರೆ ಬೇರೆ ಬೇರೆ ಬೆದ್ರೆ ಇನ್ನ ಚಲೋ ವರ್ಷ ಒಂದೇ ಬಳದ್ರೆ ಅಲ್ಲಿ ಉಳ್ಗಳೆಲ್ಲ ಜೀವ ಅವು ಎಲ್ಲ ಆಲ್ಲ ಬರಬರಿ ಬೇರೆ ಬೇರೆ ಇದಾದ್ರ ಮಣ್ಣ ಫಲವದ ಚಲೋದು ಬೇರೆ ಬೇರೆ ಗೊಬ್ಬರ ಬೋತದ ಮಣ್ಣಿನ ಶಕ್ತಿ ಆಗ್ತಕು
ಒಣನ್ ಶಕ್ತಿ ಹೆಚ್ಚಾಗತವ ಇವಾಗ ಕೇಳ್ತೀಥವೀನಾವವು ಕೇಳ್ತಿರ್ತೀವಲ್ಲ ಈ ಹೋದ್ಸಲಾ ಹಂಗ ಹಿಂಗ ಉತ್ತರದಿಕ್ಕಿ ಬಿತಿೀವಿ ತರ ಪಶ್ಚಿಮ ದಿಕ್ಕಿ ಬಿತ್ತಮ್ಮ ಹಿಂಗ ಆದ್ರ ಚಛಲ ಆತದ ಹಂಗ ಹಿಂಗ ಅಂತಾರಲ್ಲಾ ಆ ತರ ಏನರ್ ಏ ಮತ್ತೆ ನ್ ಬೇರೆ ಬೇರೆ ಬೀಜ ಗೊಬ್ಬರ ಸಂಬಂಧ ಇರ್ತದೆ ಏನ ಇವಾಗ ಒಂದೊಂದ್ ಅತ್ತಿ ಬೀಜ ಒಂದೊಂದ್ರ ಇರ್ತವ ಅಂತಾವತರ
ಹ್ಮ
ಹತ್ತಿ ಬೀಜದ ಮೇಲೆ ಡಿಪೆಂಡ್ ಇತ್ತ ಅಂದ್ರೆ ಬೀಜಗೊಬ್ಬ್ರ ಮೇಲೆ ಹೆಂಗ್ ಡಿಪೆಂಡ್ ಆಗತ್ತಲ್ಲಾ ಅದು
ಹ್ಮ್ ಬೀಜ ಗೊಬ್ಬ್ರ ಮೇಲೆ ಡಿಫ್ರೆಂಟ್ ಇರ್ತದ ಅಂದ್ರೆ ನೀ ಒಂದ್ ರೊಜಾಸ್ತಿ ತಿಂದಾರ ಇನ್ನ ಶಕ್ತಿ ಹೆಚ್ಚ ಬರ್ತಲ್ಲ
ಹ್ಮ್
ಹಂಗ ಗೊಬ್ಬ್ರ ಹೆಚ್ಚಿಗೆ ಆಕ್ತದ ಅಂದ್ರ ಹೆಚ್ಚಿಗೆ ಕಾಯಿ ಬಿಡದು ಹೂವು ಬಿಡೋದು ಪೂವ ಓದರ್ಲಾರದಂಗ ಕಡೆಯಾವ
ಈಗ ಹೋದ್ ವರ್ಷ ಒಂದ್ ಯಾವದ ಯಾವ್ದ ಅಂದ್ರರು ನಡಪ ವಿಟ್ನನ್ ಏನ ಹಾಕ್ಯಳ ಅಂತ ಕೇಳ್ತ ಈಗ ಹಾ ಹೋದರ್ಷ ಬೇರೆ ಗೊಬ್ಬ್ರ ಹಾಕಿರ್ತಾರ ಒಂದ್ ಯಾವದ ಹೆಸರು ಅಂದ್ರ ಮೊನ್ನೆ ಅವ
ಹ್ಮ್
ಅದೇ ಅದಕ್ಯ ಹದ ವರ್ಷ ಅದೇ ಹಾಕಿಲ್ಲಂತ ಈ ವರ್ಷನ ಅದೇ ಆಕ್ಯ
ಹ್ಮ್ ಹ್ಮ್
ಮತ್ತೆ ಯಾಕೆ ಅಲ್ಲ ಈಗ ಹೋದ್ ವರ್ಷ ಕೊಟ್ಟಿದ್ದು ಗೊಬ್ಬರನೇ ಕೊಡ್ಬೇಕಏನ್ ಮತ್ತೆ ಈ ವರ್ಷ ಹೊಸತಾಯ ಬಂದಿರ್ತಾವ ಚೊಲರ ಬರ್ತಾವ ಗೊಬ್ಬ್ರಗಳು ಹಂಗಿ ಇರ್ತಾವ ಹಿಂಗ ಇರ್ತವಲ್ಲ ಅಂತ ಲ್ಲಾ ಈಗೊಬ್ರ ಕೊಟ್ರ ನಡತ ಸೇಮ್ ಅಂದ್ರೆ ಅದು ಬೀಜಕ್ ಫಲ ಒಂದೇ ಬರ್ತ್ತಲ್ಲ ಅಂತ ನಾನ ಕೇಳಕದಿದ್ದೆ
ಹ ಅವ್ರಗೊಬ್ಬರು ಅಂಗಡಿಯವ್ಹೊಸತಾಗ ಬಂದರು ಹಂಗಗೆ ಹತ್ತತರ ಒಬ್ಬ ರೈತರು ಯಾರಾರ್ ಹಂಗ ಮನ್ಗ ಓದವ್ರರು ದ್ರ ಆ ಕ್ರಾ ಅದು ಯಾವ್ದ್ ಬೇಕಾಗಿರ್ತೋ ಅದ ತರ್ತಾರ ಅವ್ರ
ಹದಾನ ಅದ್ಕ ಕೇಳ್ಬಕ್ ಕೇಳ್ಬಕ್ ಅನ್ಪಂದೆ ನಾನು ನಿಮ್ ಪಫೋನ್ಕರೆನ್ದಲ್ಲ ಸುಮ್ ಅದೇ ಮನನೆ ಕೇಳ ನಮ್ಮ ನಾಪ ಗಂ ಇದನ ನಾ ನಾಪ ಇಷ್ಟು ದೇತ್ ಇದ್ದ ನನಗೆಲ್ಲಾ ಆ ಎಳದ ತಲೆ ಒತ ಕಲಬೋಡು ಗೌಡ ಹೆಂಗಿದ್ರರು ಅ್ರಕಲ್ಚರ್ ಮಾಡನೆಲ್ಲಾ ಕೇಳಿದ್ರ ಆಯ್ತ ಅಂತ ಗಪ್ಪ ಅ ನಾನ್ ನ್ ಮಾಡ್ಬೇಕಂತ ಇಲ್ಲಿ ಮನೆ ಮುಂದಾ ಮೆಣ್ಸಿನ್ ಗಿಡ ಆಕಾರ ತತ್ ಮಾಡಿದ್ದೆ
ಹ್ಮ್
ಗಿಡಗ ಹೋದಾಗ ಸ್ವಲ್ಪ ಸುಮ್ಮ ಆಕರ ಆ್ತ ಏನ ಏನ ಆತವನ ಅಂತಂದೆ. ಅದಕ್ಕದಕ್ ಬೀಜ ಗೊಬ್ಬ್ರ ಹ. ಕತ್ತತಿವಂದ್ರೆ ಹೂವಿನ ಗಿಡಗಳು ಅವೆಲ್ಲ ಅದಕ್ಕ ಏನಾದ್ರ ಎಫೆಕ್ಟ್ ಆಗ್ತದೋಏ ಅದಕ್. ಅಕ್ಕಂತಾನೇ ಮಾಡ್ಬೇಕಾನ ಹೆಂಗ ಅಂತ ಗೊತ್ತಾಗಿಲ್ಲ ಅದಕ ಕ ಹ್ಮ್ ಯಾಕೆ ನಡ
ಅತಲ್ಲ
ನೆಡತವ ಅಂದ್ರ ಅದ್ ಇಷ್ಟ ಜಾಗ ಇಟ್ಟು ಮಾಡ್ಕೊಂಡ್ ಮನೆಗಿಡ ಇರ್ತಾವಲ್ಲ ಸಂಗಾಟ ಹೂವಿನ ಗಿಡಗಳು ಕನಕಾಂಬ್ರ ಹ್ ಗಿಡ ಇ
ಮಾಡತಕ ಹೌದ
ನಡತದಾ ಅದಕ್ಕೆಸ ಶಮಕ್ಬೇಕು ಬೀಸಾ ಅದ ಮೆಷನ್ಂಗಿಡಕ್
ಹ್ಮ್ ಮಸಡೆ ಗೊಬ್ಬರಾವ ಅದ ಯತ್ರ ಆಗತ್ತ ಆಗ್ಬ ಅಂದ್ರೆ ಅವು ಇದ್ರ ಮೇಲೆ ಇರ್ತಾವ ಸ್ಟೇಜ್ ಮೇಲೆ ಹಾಕದು ಈಗ ಒಂದ್ ಸ್ವಲ್ಪ ಜಲ್ ಬೆಳಿಬೇಕದರ ಯೂರಿಯ ಹೋಗದು ಹೂವ ಅದೂ ಒಂದ್ ಸ್ವಲ್ಪದುತ್ ನೀರ್ ಬಿಡತ್ತೆ ಒಂದ ಸ್ವಲ್ಪ. ಪಕದಾ ನೀಂಗ ಒಮ್ಮೆ ಒಟ್ಟ ಒಮ್ಮೆ ಆಗಕಬಡದ. ಇದು ಡೋಸ್ ವೈಸ್ ಹಾಕ್ಬೇಕ ಡೋಸ್ ಅಂತ ಡೋಸೆಸ್ ಅಂತರ್.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅದಕ್. ಅದನ್ನು ಲಿಮಿಟ್ ಇರ್ತ ಅಂದ್ರೆ ಅದಕ್ ಜಾಸ್ತಿ ನೀರ್ ಬೇಕೇನ್ ನೀರ್ ಇರಬಾರ್ದಲ್ಲ ಅದಕ್.
ಅದ ಬೇಸ್ಡು ಅದು. ಅದ ಮ್ಯಾಲ ಗೊತ್ತತಕ್ಕ ಅವ ನೀರ್ಸದ ಪಣಿ ತ ಗೊತ್ತಾತವಲ್ಲ.
ಹ್ಮ್
ನೀರ ಕಡಿಮೆ ಅಂದ್ರ ಅದು ಒಣಲ್ಲಾತ್ತಂದ್ರೆ ಬೇಕತ್
ಒಣಗ ಕತ್ತೊ ಬೇಕ್ತದಯ ನೀರ್ ಹೆಚ್ಚಿ ಆಗತ್ತ ಅಂದ್ರರು ಒಣಗಕ್ ತಗೊಲ್ಲಲ್ಲ ಒಂದೊಂದ್ಸಲ
ಹ ಮತ್ತ ಹ ಬಾಳ್ ನೀರ್ ಆಯ್ತ ಅಂದ್ರೆ ಅದಕಕ ಅಲ್ಲಿ ಡ್ರೈನೇಜ್ ತಗಸ್ಬೇಕಕ್ ಹೊಲ್ದಾಗ ನೀರ ಅರ್ತ ಕೊಡುಕ ಅ ಮಣ್ಣ ಮಣ್ಣನ್ ಮೇಲೆ ಡಿಪೆಂಡ್ ನ
ಮನೇನ್ ಮೇಾಲ ಡಿಪೆಂಡಾ ಹ್ಮ್ ನಾನ ಏನ್ ಮಾಡ್ಬೇಕಂದೆ ಒಂದ ಸುಮ್ ಸ್ವಲ್ಪ ಬೀಜಗಳು ತಂದು ಹಾಕಿ ಸ್ವಲ್ ಆಟ ಟೈಪ್ ಮಾಡ್ ದಂಗೆ ಮಾಡಿ
ನಿದ ಉಸಿಗನ್ ಮಣ್ಣ ಐತೆಲ್ಲ ನಡೀತ ಬೇಕಾದಂಗ ಅದ ನೀರ್ ಹೆಚ್ಚಿಗೆತ್ರ ನಡತದೆ ಯಾಕಂದ್ರ ಅದು ಬಡ ಬಡ ಹೋಗ್ಬಿಡ್ತದ ನೀರ. ಇವು ಮಣ್ಣ ನಮಗ್ ಕರಿಮಣ್ಣ ಇದ್ದ ಅಂದ್ರೆ ನೀರ್ ಹಡ್ಕೋತವ ಅಲ್ಲೇ.
ನಮ್ದು ಮಳಿ ಬಂದದ್ಕಿಂತ ಇಲ್ಲಿ ಪೈಪ್ಲ್ಲ ಹಾಕಿ ಬಿಡ್ತವಲ್ಲಾ ಒಂದ್ ಸಲ ನೆನಪೋಗಿ ಜಾಸ್ತಿ ಹೋಗಿರ್ತದ. ಸಲ ನೆನಪು ಇರ್ತದ ಇರಲ್ಲಲ್ಲ ಅದಕ್ ನಡೀತದ.
ಹ್ಮ್ ಅಂದ್ರ ಪಳ ಪಳ ಇರ್ತವ ನಿಮ್ ಅವು. ಮಣಿ ನಮ್ದ ಏಳು ದಿನ ಬಂದ ನಿಮಗ್ ಎರಡ್ ಮೂರ್ ದಿನ ಅಟ್ಟೆ ಒಣಪ್ಪ ಎರಡ್ ಮೂರ್ ದಿನದ. ಹ್ಮ್
ನಮ್ ಚೆಂತರ ಮಳಿ ಬಂದ್ನು ಏನ್ ಬೇಸರ ಆಕಲ್ಲಪ್ಪ ನಮ್ಗ ಮನಿ ಒಂದ್ ಚಲೋ ಇ. ಉಣಕ ತಿನ್ನಾಕ ಚಲ ಇತ್ತ ಬ್ಯಾಳ್ ತಗ ಬರ್ಲಕ್ ಚಂದಂತನ ಬರ್ಲಕ್ಕ ಏನ ಆಗಲ್ಲ. ಎಷ್ಟೊಂದ ತಿರುಗಾಡು ನಮ್ ಕಾಲ ನಾಚಕಾವಲ್ಲ ಸಲೀತಾವ ಅಷ್ಟೇ.
ಹ್ಮ್
ಹ್ಮ್ ಮತ್ತ ಏನ್ ಮಾಡಿದ್ರ ಇವತ್ ಊಟಕ.
ಹಾ
ಊಟಕ್ಕೆ ಏನ್ ಮಾಡಿದ್ರ
ಹ ಓಳಿಗೆ ಪಾಪಡಾ ಅಲ ಅನ್ನ ಸಾರ್. ಒೆನೇ ಮಾಡ್ಬೇಕತ್ ಇವತ್ ಮಾಡ್ರ
ಇವತ್ ಮಾಡ್ಯಾರ
ಹ್ಮ್
ನಿಮ್ಮಾಮ ಗಾಡಿ ತೋೊಂಡನಲ್
ಹ್ಮ್ ಸ ಮದ ಊಟಪಟಿ ಎಕ್ಜಾಮ್ ಒಂದು ದಲ್ಲ ಕ ಎಕ್ಸಾಮ್ ಬರ್ತನ ತಿಂಗ ಮಂದ ತಿಂಗ
ಮುಗಿತಾವ
ಹ್ಮ್ ಎಲ್ಲ ತಾರಖ ಚಲೋತ
ಹದಿನೆಂಟನ ತರಕೂ ಚಲತಾವ
ನಿಮ್ಮ ಹ ಚಲೋತ
ನಮ್ಮ ಮುಗಿತಾರ ಮತ್ತ ಇವಾಗ. ಸ ಎಮ ಅಡ್ಮಿಷನ್ ಮಾಡಂತ ಹಾಕತ್ತಾರ ಮೆಸೇಜ ಮಾಡ್ಬೇಕು.
ನಾಕ ಜಲ್ದಿ ಮಾಡಿ ನೀ ಅಡ್ಮಿಶನ್.
ಏನಪ್ಪ
ಎಡ್ಮಿಷನ್ ನಾಕ ಜಲ್ದಿ ಮಾಡಿಯಲ್ಲ ಡಿಗ್ರಿ
ಹ್ಮ್ ನಂದು ಎರಡ್ ಸಾವಿರದ ಇಪ್ಪತ್ನಾಕು
ಹಾ ಯಾರು ಸರ್ ಇಪ್ಪನ
ಹ್ಮ್ ಮತ್ತತ್ ಇಪ್ಪತ್ ನಾಲ್ಕು ಇಪ್ಪತ್ತೈದ ಒಂದ ವರ್ಷ ಇದೆ ಇಪ್ಪತ್ತಾರು ಇದು ಇದದೊಂದಾದ್ರ ಆಯ್ತು ಕಂಪ್ಲೀಟ್ ಜೂನ್ ಕಂಪ್ಲೀಟ್ ಆಗ ಪಲೀಸ್ ಅಲ್ಲ ನ ಅಡ್ ಚ ಮಾರ ಒಂದಂದು ವರ್ಷ ಕಲ್ಸ ಮುಗತ್ ನೋಡಂದು
ನಾಕ್ಕ್ಷಂ ಇದುಮಲ್ಪೆಟ್ಟ ನಾಕು ವರ್ಷ ಡಿಗ್ರಿ ನ ಪ್ರೊಫೆಷನಲ್ ಡಿಗ್ರಿ
ಯಾಕ ಅಗ್ಲಿ ಕರ್ಚರ ಹಂಗರ್ತದ ಏನ್
ಪ್ರೊಫೆಷನಲ್ಗರ ಟ್ರಾಸ್ೇಪರ್
ಹ್ಮ್ ಇಂಟರ್ನ್ಶಿಪ್ ಇರು ನಮ್ದ ಇರಲ್ಲ ಆ ಮತ್ತ ನಾ ಬೇಡ ಮಾಡ್ಕೊಂಡು ಹೋಗ್ಕ್ ಮುಂದಕ್
ಎಂಟ್ರನ್ಸ್ ಶಿಪ್ ಅ ಏ ನಮ ಎಂಟ್ರನ್ಸ್ ಶಿಪ್ ಅಂದ್ರೆ ಹಂಗಿರ ನ ರಾವೇ ಚಲ ಅಂತಿರ ಈಸನ್ ಏನ್ ದಿರ್ತೇವ ಅದು ಅಲ್ಲಾ ಬಳ ತೋರ್ಸಿ ಈಸೇನ್ ಲಾಭ ತೋರ್ಬೇಕರಿ ಗ ನಮ್ಮ ತಸೊಕ
ಹೌದು
ಹ್ಮ
ನಿಮ್ಮ ಫ್ರೆಂಡ್ಸ್ ಅವ್್ರ ಯಾರಾರನ
ಅಲ್ಲದಾರ ಅವರು ನ ಹೊರ ಬಂದ ನಿಂತ ಮೇಲೆ
ಹ್ಮ್ ಹ್ಮ್ ಹ್ಮ್
ನಡುವ ಮಾತಾ ಚೀರಿ ಕೊಡ್ತಾರೋ
ಹೌದೌದು ಹಂಗೆ ಹೋಗದ ಪ ಅಾಷ್ಟಂದಾಗ್ದಂಗ
ಹ್ಮ್
ಏನು ಮಾಡಕ್ಕ ಆಗಲ್ಲ ಅವರು ಚೀರೆಾಡೋದು ನಾವರು ಚೀರೆ ಹೇಳೋದು ಎಲ್ಲಾರೂ ಚೀರೆ ಹೇಳೋದ ನಿಂದ್ರ ನಿಂದೆ ಚಲೋ ತೋರ್ಲ ಆಷ್ಟಲ ಪ್ರೇಮಗಳ ಆಡತ ದ ಇನ್ನ ಅನ್ನ ಯಾಕ ಪುಂಡೆ ಪಲಸ ಆಾರು ಮಾಡ್ತಾರಗ ನಮಂಬಲ್ ಅಂತಕಿ ಒಂದ ಮಂಡಪುರ ಸಾರು ಮಾಡ್ತಾರ ಅಂತಕ್ೀಗೆ
ಹ ಪಡ ಬ
ಹ್ಮ ಬುಂಡೆಪರ ಸಾರು ಮಾಡ್ತಾರಕ್ಕ ಬೆಂಡಿಕೆ ಸಾರು ಮಾಡಾರಕ್ಕ ಾ ಬೆಂಡಕಿ ಸಾರ ಅಂತ ನನ ಒಂತರ ಸಾಕದ ಯಕ ಮ ಯಾರ ದೋಸ್ರು ಪಾರ್ಟಿ ಕೊಟ್ರಂತ ಒಟ್ಟಿ ತುಂಬಿ ಹೊರಗ್ ಬರ್ತಂ
ಹ್ಮ್
ಹಂಬಿನ ನ ಒಟ್ಟಿ
ನಾನ ಇ ಹಾಲ ಹಾಲ್ ಕೊಡಬಿಟ್ಟ ನಾವವು ಹೋಳಗೆ ಹಾ ಕಟ್ಸೋ ಮಾಡ ಹೊಳಗೆ ಅಲು ಪಾಪಡಿ ಒಂದುಂತಿದ್ದು ಅಡೆಮ ರವಿವಾರ ಕನ್ ಕೊತ ಹ್ಮ್
ಹಾಟ್ಲು ಚಛಲೋ ಅದಾ ಆಾಕಂದ ಅಲ್ಲಿ ಇದು ವಿಷಮ್ ಆಗಲ್ಲ ಅದ ಭೀಷಣ ಅಷ್ಟ ಆಗವಲ್ದಕ್ಕ ಈಗ ಏನ್ ಮಾಡಕ್ ಆಗಲ್ಲ ಅಡ್ಜಸ್ಟ್ ಆಗ್ಕ್ ಇದೊಂದ್ ವರ್ಷ ಅಂತನಿ ಇ ಮುಂದ ಕೂ ಅಲ್ಲೇ ಇರ್ಬೇಕಪ್ಪ ಅಲಾ
ಇನ್ನೊಂದು ವರ್ಸ
ವರ್ಷ ವರ್ಷ ಚೇಂಜ್ ಆತಾವ ನಾಸ್ಲಲಿ ಹೆಂಗಗೆ ಚೇಂಜ್ ಆತಂಗ
ಇಲ್ಲ ನಮ್ಮದ ಇ ಯಕ ಮೂರ್ ಅಷ್ಟಲ್ಲ ಅದ ನಮ್ಮ ಇಲ್ಲಿ ಇ ಒಂದೇ ಕಾಲೇಜ್್ದಾಗ ಅದು ಇದ್ದಿದ್ದು ಆರ್ಟಿಕಲ್ ತಿರವಾಗ ಇದು ಒಂದೇ ಕಾಲೇಜ್ದಾಗ ಊಡ್ ಚಲೋ ಇಐ ಹ್ಮ ಮತ್ತ ಬೇರೆ ಬೇರೆ ಕಲದ್ದಾಗ ಅಲ್ಲಿ ಅದೇಣೆ ಬ್ರ ಇ ನಂದ ಕಲ ನಾವವು ಎಲ್ಲ ಉತ್ತರ ಕರ್ನಾಟಕ ಅ ಎಲ್ಲ ಕಲನ ಹತೀವಿ ಹ್ಮ್
ಸರಿತಗಪ್ಪಾ ಓದ್ನ ಅಂತಿದಿ ಓದ ನಿಮ್ಮ ಅಮ್ಮ ಬಂದ ನಾನು ಊಟಕ್ ಕೊಡ್ತನೆ
ಹ್ಮ್ ಆಯ್ತಲ್ಲ ಆಯ್ತ ಹ್ಮ ಹ್ಮ ನಾನ್ ನಾಳೆ ಹತ್ತ್ತಂತೆ ಈ ಬರಿಕನ ಹ್ಮ ಊಟ ಇ